ಹ ವಾಯ್ಸ್ ಕೇಳ್ತಾ ಇದೆಯಾ.
ಹಾ ಕೇಳ್ತ ಹೇಳ್ಬೋರು.
ಏನ್ ಮಾಡ್ತ ಇದೀಯಾ ಅಣ್ಣಾ.
ಏನಿಲ್ಲ ಕಣೋ ಸುಮ್ನೆ ಊರಲಿದ್ದೆ. ಏನಲ್ಲ ಕಾಣ ಸುಂದ ಅವ್ರಲ್ಲೇ ಮೋರಮ್ಮದ ಅಲ್ಲ.
ಹ್ಮ್ ಹ್ಮ.
ತೀರ್ಗಾಡ್ತೀರೋದು ಊರ ತುಂಬಾ.
ಹೌದಾ ಮತ್ತೆ ಆರಾಮ್ ತಾನೆ.
ಹ್ಮ್ ಆರಾಮ್ ನೀನು.
ಇದನ್ನ.
ಹೌದಾ.
ಮತ್ತೆ ಏನ್ ಸಮಾಚಾರ.
ಮತ್ತೆನಲ್ಲಿ ಕಣ ನೀನ್ ಹೇಳ್ಬೇಕು. ಅದೇ ಅಗ್ನಿ ಮಾಡ್ತಾರಲ್ಲ ಅಗ್ನಿ ಹಾಕ್ತಾರಲ್ಲ ಆರ್ಕ ಸೌದೆ ಬೇಕಲ್ವಾ ಸೌದೆ. ಅದಕ್ಕೆ ಸೌದೆ ಮನೆ ಇಂದ ಒಂದು ಅಲ್ಲಿ ಆಗ್ಬರ ಅವ. ದೇವಸ್ಥಾನ ಹತ್ರ ಹಾಗಗ ಹಾಗಗ್ಗೆ ಮಾಡ್ತಾರಲ್ಲ ನಾಳೆ.
ಸೌಜಿ ಆಗ್ಬರ ಒಬ್ರು ಸೌಜ ಆಗ್ತ ಅಲ್ಕೊೊಂಡೇನಿ.
ಅದಕ್ಕೆ ಒಂದ್ ಸೌದೆ ಕೊಟ್ಬರು ಅಲ್ಲಿ ಹಾಕ್ ಬರ್ು ನಾಳೆ ಆಗ್ಂಗ ಮಾಡ್ತಾರೆ.
ವರ್ಷ ವರ್ಷ ಇದ್ದೇ ತಾರ ಆ ತುಂಬ ಅವರ ಅಲ್ಲಿ.
ಹಾ ವರ್ಷ ವರ್ಷ ಸೇಂತ ಇದದಾರಾನ. ನಿಮ್ಮೂರಲ್ಲಿ ಮೋರಂ ಮಾಡಲ್ವ. ಹೌದಾ.
ಹ್ಮ್.
ಹ್ಮ ಹಾ.
ಹೋದ ನಡದಿದೆ ನಮ್ಮೂರು ಮತ್ತೇನ್ ಇಲ್ಗೂರು ಹೇಳ ನೀನ್ ಎಲ್ಲ.
ಹೌದಾ.
ಎಲ್ಲ ಇದ್ಯಾ ಮನೇಲ್ಲ ಇದ ಎಲ್ಲಿ.
ಎಲ್ಲ ಮನೆಯಲ್ಲ ಸೌದೆ ತೊಂತಾ ಇದೇನ ಸೌದೆ.
ಹ.
ಹೌದೇ ತೋಂತಾ ಇದ್ದೀನಿ.
ಹೌದಾ.
ಹ್ಮ ಸೌದಿ ಹಾಕ್ಬೇಕಲ್ಲ. ಮಾಡ್ಲಿಕ್ಕೆ ಅದಕ್ಕೆ ಒಂದ ಸೌದೆ ತಕೊಂತೀನಿ
ಸೌದೆ ತಕೊಂತೀರೋದ ನೀವ್ ಒಬ್ರೇನ ಹಾಕಲ್ಸೋದ ಬೇರೆಅವ್ರು ಹಾಕಲ್ಲ ಯಾರು
ಇಲ್ಲ ಊರಲ್ಲಿ ಆಗ್ತಾರ ಎಲ್ರು ಆಲ್ಮೋಸ್ಟ್ ಅವರು
ಹೌದಾ
ಮನೆಗೊಂದು ಒಂದೊಂದು ಹಾಕ್ತ ಆಡ್ತಾರೆ
ಹ್ಮ್ ಹ್ಮ್
ನೀವು ಈ ತರ ಮಾಡಲ್ವಾ ನೀವು
ಎಲ್ಲ ಗುರು ನಮ್ ಮಾಡಲ್ಲ ನಂಬಲ್ಲಿ ಈ ತರ
ಹೌದಾ
ಹ್ಮ್
ನಾವ್ ಮಾಡ್ತೀವಿ ಕಣೋ
ಹ್ಮ್
ಹಾ ಸೌದೆ ಹಾಕಕೊಂಟಿನಿ
ಹೌದಾ ಒಂದೇನಾ ಸೌದೆ ಎರಡ್ ಮೂರ್ ಆಗ್ತೀರಾ
ಹಾ
ಒಂದೇ ಸೌದೆ ಆಗ್ತದ ಹಾಕೋದ ಎರಡ್ ಮೂರ್ ಆಗ್ತೀರಾ
ಇಲ್ಲ ಇಲ್ಲ ಒಂದೆ ಒಂದೇ ಸೌದೆ
ಹಾಕ್ ಬರ್ತೀರಾ ಹೋಗಿ
ಇಲ್ಲ ಬನ್ನಿ ನೀ ಅನ್ನ ಹಗೆ ಇಲ್ಲಂದ್ರೆ ಅಲ್ಲ ಹ್ಮ್ ಇರಿ ಮತ್ತೆ ಯಾಕೆ ಬರ್ತೀರಾ
ಹ್ಮ್ ಹ್ಮ್ ಮತ್ತೆ
ಹಲೋ
ಏನ್ ಮಾಡ್ತಾಇರದು
ಏನಿಲ್ಲ ಕಣೋ ನೀನೇ ಹೇಳಬೇಕು
ಹಲೋ ಮಳೆ ಎಲ್ಲ ಗುರು ನಿಮ್ಮೂರಲ್ಲಿ ಮಳೆ ಇದಿಯಾ
ಇಲ್ಲಗರು ಇಲ್ಲ ಯಾವಾಗಾದ್ರರು ಬರುತ್ತ ಅಷ್ಟೇ
ನಂಬಲ್ಲಿ ಕೂಡ ಮಳೆನೇ ಬರ್ತಲ್ಲ ತುಂಬ ಎಲ್ಲಾ ಬೆಳೆ ಎಲ್ಲಾ ಹಾಕಿದೀವಿ
ಹೌದಾ
ಹ್ಮ ಬೆಳೆಲ್ಲನಾಶ ಆಗ್ತಿದೆ ಮಳೆ ಇನ್ನು ಬರ್ತಲ್ಲ ಅದು
ಹೌದಲ್ಲ ನಮ್ ಕಡೆನ ಸೇಮ್ ಕಣೋ ಮಳೆ ಬರ್ತ ಇಲ್ಲ ಮಳೆ ಮಳೆ ಬಂದ್ರೆ ಬೆಳೆ
ಮತ್ತೆ ಏನ್ ಸಮಾಚಾರ ಏನ್ ಮಾಡ್ತ ಇರೋದು
ಏನಿಲ್ಲ ಕಣೋ ಊಟ ಆಯ್ತಾ ಊಟ
ಏನು
ಊಟ ಆಯ್ತಾ
ಇಲ್ಲಗುರು ನಿಂದ ಆಯ್ತ ಊಟ
ಎಲ್ಲ ಕಡೆ
ನಂದು ಆಗಿಲಿ ಇನ್ನು
ಹೌದಾ
ಮತ್ತೆ
ಮತ್ತೆ ನೀನೇ ಹೇಳಬೇಕು
ಹೌದ
ಹ್ಮ್
ಮತ್ತೆ ಅಂದ್ರೆ ಇವಾಗ ಆ ಇವಾಗ ಹೋಗ್ತಾ ಇದೆಯ ಸೌದೆ ಅಕೋಕೆ ನೀನು
ಇಲ್ಲ ನೀರಯಿದಿನಿ
ನಿಯರ್ ಇದೀವಿ ನಿಧಾನ ಹೋಗು ನಿಧಾನ ಹೋಗ ನಿಧಾನ ಹೋಗಪ್ಪಾ.
ಸರಾಗಿ ಕಳಿಸತಾ ಇದೆ ತಾನೇ,
ಹಾ ಸರಿಯಾಗಿ ಕೇಳ್ಸ್ತಾದೆ.
ಹೌದ. ನಿಧಾನ ಆಗ್ ಹೊಂಟಿದ್ದೀನಿ ಗುರು.
ನಿಧಾನ ಹೋಗ್ತಾ ಇದಿಯಾ.
ಹಾ, ಹಾ
ಇಲ್ಲಿ ನೀಯರ್ ಬಂದ ನೀ ಉಂಟ್ರ ಆಗಲ್ಲ ಅವರು. ನಿಯರ್ ಬಂದು ನಿಧಾನ್ ಹೊಂಟಿದೀನಿ. ಯಾವಾಗೆ
ವಿಶ್ವ ಫೋನ್ ಹಳ್ತಲ್ಲ.
ಹೌದಾ ಏನಕ್ಕೆ.
ಇಲ್ಲೆ ಸ್ವಲ್ಪ ಮಾತಾಡೋದತ್ತು ಅವನ್ ಜೊತೆ.
ಹೌದಾ,
ಅದಕ್ಕೆ ಅವನು ಫೋನ್ ಎತ್ತ ಇಲ್ಲ.
ಹಾ, ಹಾ
ಹ್ಮ್.
ಯಾಕಂತ ಹೌದಾ,
ನಿನ್ ಫೋನ್ ನಿನ್ ಫೋನ್ ಎತ್ತ ಇದ್ದಾನ.
ಹ ರೆಸಿವ್ ಮಾಡ್ತಾನೆ ಅವನು
ಹೌದಾ ನನ್ ಫೋನ್ ಯಾಕ ರಿಸೀವ್ ಮಾಡ್ತಲ್ಲ ಅವ್ನು.
ಹಗೊತಿಲ್ಲ ಕಣೋ ಯಾಕ್ ಏನ್.
ಹ್ಮ್ ಯಾಕೆ ನನ್ ಫೋನೇ ರಿಸೀವ್ ಮಾಡ್ತಲ್ಲ ಅವನು.
ಹೌದಾ ಗೊತ್ತಿಲ್ಲ ಕಣೋ.
ಹಾ,
ಅಷ್ಟೇ ಇರ್ ಗುರು ಒಂದ್ ಸೆಕೆಂಡ್ ಹಾಕ್ ಬಿಡ್ತನಿ.
ಹಾ ನಿಧಾನ ಆಕಪ್ಪಾ ಮತ್ತೆ ಏನ್ ಅನ್ ಮಾಡ್ಕೊಂತೀಯ.
ಹಾಕಿದಿಯಾ, ಹಲೋ,
ಹಲೋ,
ಆಯ್ತಾ ಹಾಕಿದಿಯ.
ಹಾ ಹಾಕಿದಿನಿ
ಹುಷಾರ್ ಹುಷಾರಾಗಿ ಮನೆಗ್ ಬಾ.
ಹಾ,
ಹ್ಮ್ ನಿಧಾನ ಬಾ ನಿಧಾನ ಮನೆಗ ಔಷದಲ್ಲಿ ಬರಕ್ ಹೋಗ್ಬೇಡ.
ಯಾವಾಗ ಮತ್ ಬೆಂಗ್ಳೂರ್ ಹೋಗ್ತ ಅಂತಂದಿ ಯಾವಾಗ ಹೋಗತಿ ಬೆಂಗಳೂರ್ಗಿ.
ಹೋಗ ಹ ಹೋಗಬೇಕಣ ಹೋಗಿಲ್ಲ.
ಹೌದಾ ಹೋಗೋ ಮತ್ತೆ ಬೇಗ ಇವಾಗ. ಕಲ್ಪಮ ಆಗ್ತದೆ ಜಾಬ್ ಬೇಗ ಹೋಗಪ್ಪ.
ಹೌದಾ ಇಲ್ಲೇದೇನಿ ಗುರು.
ಹ್ಮ,
ಇಲ್ಲ ಗೌಣ ತರಕೊಂತೀರಿ ಕುಂತೀನಿ ಊರಲ್ಲಿ.
ಬಾ ಇಲ್ಲಿ ಬರ್ತನಂದಿ ಏನ್ ಬರ್ಲಿಲ್ಲ.
ಇಲ್ಲ ಕಣೊ ಒಂದ್ ಐದ ನಿಮಿಷ ವೇಟ್ ಮಾಡ್ತೇನಿ ನಮ್ಮ ದೋಸ್ತ ಬ ಬರ್ತದಾನೆ.
ಹೌದಾ ಸೌಂಡ್ ಬರ್ತದೆ ಕಣೊ ಅಲ್ಲಿ ಅದಕ್ಕೆ.
ಹಾ ಗುರು
ಸೌಂಡ್ ಬರ್ತದೆ ಬಾ ಅಲ್ಲಿಂದ
ಹೌದಾ
ಹ್ಮ ನಿಜ ಈ ಕಡಿಂದ ಬಾ ಅಂದ್ರೆ ಈ ಕಡೆ ಗೂಮಿ ಇದೆಯಲ್ಲಾ ರುದ್ರಾ ಮೊಬೈಲ್ ಸೆಂಟರ್ ನಿನ್ ವಯಸ ಕೇಳಸ್ತಿದೆ ಅಲ್ಲಿ ಬೇರೆ ವಯಸ್ ಬರ್ತಿದೆ ಆತರ ಬರಬಾರ್ದು
ಹೌದಾ ಹಾ ದೂರ ಹೋಗ್ತೇನೆ ದೂರ ಹೋಗ್ತೇನೆ ಮತ್ತೆ ಏನ್ ಸಮಾಚಾರ ಏನ್ ಮಾಡ್ತದೆ
ಮತ್ತೇನಲ್ ಗುರು ಹೇಳ್ಬಕ್ ನೀನೆ ಎಲ್ಲಾ
ಹೌದಾ ನೀವ್ ಹೇಳ್ಬೇಕ ಗುರು
ಹೌದಾ ನಾನ ಎನ ಗುರು ನೀನ್ ಹೇಳ್ಬೇಕಲ್ಲ ಹ್ಮ್
ಮೊರಂ ನಾಳೆ ಆಗುತ್ತೆ ನಿಮೂರ ಹತ್ರ ನಾಳೆ ಆಗುತ್ತೆ ಮರಮ
ನಾಳೆ
ಮೊರಂ ಆಗತ್ತಾ
ಆಗುತ್ತೆ ನಾಳೆ ಮೋರಾಮ್ ಆಗುತ್ತೆ
ಹ್ಮ್
ಹ್ಮ್
ನಾಳೆ ಶಂಕು ಬರ್ತಾನ ಅವನು ಶಂಕು
ಶಂಕು ಇಲ್ಲ ಬರಲ್ಕಣ ಬಂದ್ರೆ ಇವತ್ತೇ ಬರ್ತಿದ್ದ ಅವನ್ ನಾಳೆ ಕೂಡ ಒಂದ್ ಎಕ್ಸಾಮ್ ಇದೆಲ್ವಾ ಅದಕ್ಕೆೇ ಬರ್ಲಿಲ್ಲ ಅವನು ಅದಕ್ಕೆ ಬಂದ
ಹೌದು ಎಕ್ಸಮ್ ಇದೆಲ್ಲ ಇಪ್ಪತ್ನಾಕ ಹ್ಮ್ ನಾಳೆ ಎಂಗಮಾಡಣಾವ
ಬೆಳಿಗ್ಗೆ ಹೋಗೋಣ ಬೆಳಿಗ್ಗೆ ಬಸ್ಇದೆ ತಾನೆ
ಬಸ್ ಇದೆ ಕಣೋ ಗ್ಯಾರಂಟಿಇಲ್ಲ ಕಣೊ ಒಂದೊಂದ್ ದಿನ ಹತ್ತು ಹತ್ತು ಗಂಟೆಗೆ ಬಿ ಬಿಡತ್ತೆ ಹ್ಮ್ ಯಾರಾದರೂ ಫ್ರೆಂಡ್ಸ್ನ ಬರುತ್ ನಮ್ಮ್ ನಮ್ಮ ನಮ್ಮ್ ಹತ್ರ ಇಲ್ಲಿ ಯಾರಾದ್ರು ಹ ನಮ ದೋಸ್ ಗೆಳೆಯಂದಿದೆ ಬೈಕು
ಹೌದಾ ನಂದು ಗಾಡಿಲ್ಲ ಕಣೊ ನಿಂದು ಗಾಡಿ ಇದೆ
ಇಲ್ಲಾ ಕಾಣೊ ನಮ್ಮ ಅಣ್ಣ ಕಲ್ಸ ಹೋಗ್ತಾನೆ ಅವನು
ನಿಮ್ಮೋರ ಗಾಡಿ ಇದ್ರೆ ಕೇಳ ಯಾರ್ದಾನು
ಹೌದಾ
ಗಾಡಿ ಇದ್ರೆ ಕೇಳ್ ಯಾರ್ದಾನ
ಇಲ್ಲ ಬಸ್ಸಗೆೋಗಣಾವ ಮತ್ತೆ ಎಲ್ಲಿ ಗಾಡಿ ಸಿಗುತ್ತ ಸುಮ್ ಆಗಲ್ಲ
ಬಸ್ಗೆ ಹೋಗೋಣ ಸರಿ ನೀ ಯಾವತರ ಹೇಳ್ತಿ ಆತರ
ಇಲ್ಲ ಅಲ್ಲಿ ಒಂಬತ್ತುನ ನೋತಾದ್ರೆ ಅಲ್ಲಿಂದ ಹೋಗಕ್ಕೆ ಬಾಳ ಕಷ್ಟ ಆಗತಾರ
ಹ್ಮ್ ಹ್ಮ್ ಹೌದಾ ಆ ಧೋನಿ ಬಾಳ್ ಊಟ ಕೇಳಿದ್ದ ಇನ್ನ ಫೋನ್ ಅಚ್ಚತಿಲ್ಲ ಅವನು
ಇರ್ಲ್ ಬಿಳ್ಕಣ ಆಯ್ತ ನಾವುಇಬ್ರು ಊಟ ಮಾಡಿದೇವಲ್ಲ ಸಾಕು
ಹೌದಾ ನಾ ಇನ್ನುೂ ಮಾಡಿಲ್ಕೊ್ಬಟ್ಟ ತುಂಬಾ
ಇಲ್ಲೇ ಇ ಕಣೋ ಬರ್ತ ಅವ ತಮ್ಮ ಅಬ್ದುಲ್ ಏನ್ ಅನ್ನಿಲ್ಲ ಗಪ್ತ ಆ ಗಪ್ಪ ಇದ್ದ
ಹೌದಾ ನೀನ್ ನೀನ್ ನೋಡ ನಾವನು
ಹಾ ಎಲ್ಲಾರು ನೋಡಿದ್ರು ಅಬ್ದುಲ್ಲ ಅವರೆಲ್ಲ ಅಬ್ದುಲ್ಲ ಮತ್ತ ಅಕ್ಕಿಂ ಅವರೆಲ್ಲ ಇಲ್ಲೇ ನಿಂತಿದ್ರು ಇಲ್ಲ ನಾನು ನೋಡಿದ್ದ ಬಿಟ್ಟು ನಾನ್ ನೋಡಿದ್ದ ಅಬ್ರ್ ಅಷ್ಟೇ ಇದ ಮಾಡ್ಲಿಲ್ಲ ಅಲ್ಗೋಡ ಅಂತ ನಾನ ಬಂದೆ ಈ ಕಡೆ
ಹ್ಮ್ ಹೌದಾ ಪರವಾಗಿಲ್ಲವಾ ಹ್ಮ್ ಮತ್ತೆ ಏನ್ ಓದ್ತಾ ಇರೋದ್ ನೀವ ಇವಾಗ
ಗುರು ಎಷ್ಟನೆ ಆಯ್ತು ಬಿಟ್ಟಿದ್ದಿ ಎಲ್ಲಾ ಎದ್ದು ಓದ್ ತದೆ
ಹೌದಾ ಹೌದಪ್ಪಾ ಇವಾಗ ಟೈಮ್ ಇಲ್ಲ ಚೆನ್ನಾಗ್ ಹದು
ಹದರು ಇಷ್ಟ ಎಕ್ಸಾಮ್ ಬಿಟ್ಟಿದ್ದಾರೆ ಒಂದ್ ಮೂರ್ ತಿಂಗಳು ಆ ತಿಂಗಳು ಟೈಮ್ ಕೊಡ್ತಾರ ಮಾಡಿದ್ದೆ ಸಡನ್ಗೆ ಆಗಿದರಲ್ಲ ಅದಕಸ ನಯ್ತು
ಹ್ಮ್ ಮತ್ತೆ ಹುಷಾರಿದೆ ತಾನೆ ಮನ್ನೆ ಯಾರ ಹೇಳಿದ್ರು ನಿನ್ಗೆ ಹಷ ಉಷರ್ ಇಲ್ಲ ಅಂತಂದ್ರೆ ಯಾರ
ಇಲ್ಲ ಬ್ರೋ ಆರಾಮದೆ
ಹ್ಮಞ
ರಮದ ನಮ
ಆರಾಮಿದೆ ತಾನೆ
ಹ್ಮ್ ಸ
ಹ್ಮ್ ಹೌದಾ
ಹ್ಮ್ ನನ್ಗನ್ ಸಮಸ್ಯೆ ಇಲ್ಲ ನನ್ಗೇನ್ ಸಮಸ್ಯೆ ಇಲ್ಲ ಬಟ್ ನನ್ ಮನ್ಸಿಗೆ ಸಮಸ್ಯೆ ಇದೆ
ಹೌದಾ ಯಾಕೆ
ಎಲ್ಲ ಗುರು ಎಕ್ಸಾಮ್ ಅದ ಎಕ್ಸಾಮ್ ಮ ಏನ್ ಮಾಡ್ಬೇಕು ಏನಿಲ್ಲ ಅಂತ
ಹೌದಾ ಜಾಸ್ತಿ ಏನು ಜಾಸ್ತಿ ಅಂದ್ರೆ ಒತ್ತಡೆ ಎಂತು ಹೋಗಕ್ ಹಬೇಡಿ
ನ ಅಂದ್ರೆ ಕೆಲವೊಂದು್ ಕ್ಷಣ ಅದ್ರ ಅದರ್ಸದೋಗ ಚಿಂತೆ ಮಾಡ್ಕೊಂಡ ಕುಂದ್ರೆ ಆಗತ್ತಲ್ಲ ಆತರ
ಹ್ಮ್
ಕಾಮನ್ ಆಗಿ ಅವರಲ್ಲಾಗಿ ಇದ್ ಮಾಡ್ತಿದ್ರೆ ಏನಾಗಲ್ಲ ಬಟ್ ಅದ್ರಲ್ಲೇ ಮುಣುಗಿದ್ ಅಂದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ
ಹ್ಮ್
ಬಟ್ಟ ಹೋದಂದ್ರೆದ್ರಲ್ಲಿ
ಮಗ ನಿನ್ಗೆ ಆಮೇಲ್ ಕಾಲ್ ಮಾಡ್ಲಾ ನಮ ಫೋನ್ ಬರ್ತದೆ
ಹೌದಾ ಸರಿ ಕಣು ಬಾಯ್